ಹ ಹಾ ಕಳ್ಸ್ತೇತ್ತ
ಹಾ ಶೋಸ್ತ
ಹ್ಮ್ ಏ ಮೊಳಗತ್ತೆ
ಇಲ್ಲಿ ಇಲ್ಲಿ ಸಿರಿಕಗತಿದ್ದೀವಿ ಶಾಲಿಗಣೆಗೆ
ಹಾ
ಹ ಬ ಸೂಪರ್ ಇತ್ತು ಫುಲ್ ಡೇ ಮುಗತಿ್ರ ಬ್ಯಾಟಿಂಗ್ ಹರಗ ಹ ನಕೊಂಡೋ್ ಉಂತ ತ ಹೋಗ್ಬೇಕು
ಏ ಮತ್ ನಿಮಿ್ ಆಗತ್ತಾನ ಮಾತಾಡ ಹೋಗ್ಬಕ್ ಮತ್ ಹತ್ತು ನಿಮಿಷ
ಮದ್ಸ ಎಲ್ಲ ಸದ್ದಾ
ಹಾ
ಹಾ ಹಾ ಮಾತ ಭಯ ಮಾತ
ಹ್ಮ್ ಇದು ಆ ಅಜ್ಜಿಗೆ ಏನಾಗಿತ್ತ
ಅಜ್ಜಿಗ ಅಜ್ಜಿಗ ಮೊನೆೊಂದ್ ತಿಂಗಗಳ ಒಂದ್ಸತಿ ಪಾಸ್ ಹೊಡದಿತ್ತ ಅಂತ
ಹಾ
ಮಳ್ಳಿ ಪಾಶಿ ಹೊಡ್ದ್ನ ಪಾಶಿ ಹೊಡ್ದಿಂದೆ ಸ್ ಆ ತರ ಶಿರೆಸತ್ ನಿಿಂದಗೆ ಮುಂಜೇಲಿ ಹತ್ತಲ್ಲ ಹತ್ತರುಡ
ಬೇ ಮಧ್ಯಾಹ್ನ ಕಕರಲ್ಲಿಯ ಎಲ್ಲ ಒಂದು ಊರಿಗೆ
ಟ್ಟಟ ಸಿಗ್ಕಲಾ ಶಗ್ಲಾರ ಚತಿ
ಇವತ್ತ ಮಣ್ಣು ಮಾಡಲ್ಲ
ದೋಣ
ಹಾಳಗೆನ
ಹ ಬದಲ ಆ
ಹಾ
ಚನ್ನಾಗ ಇದನ್ನ ಮಾಡ್ತಾರೆ
ಹ್ಮ್ ಹ್ಮ್ ಹ್ಮ್ ಮತ್ತೆನ್ನೆಡು ಸಂತ್ಸರ ಮತ್ತೊಂದು ಸಮಾಚಾರ
ಮತ್ತಲ್ಲ ನಿನ್ನೇ ಹೌತೆ
ಹ್ಮ್
ಹ್ಮ್
ಅವರಾಗಿ ಏನ್ಡ್ದ
ಏನಲ್ಲ ನಿಂದ ಊಟ
ಊಟಾಗಾಗತ್ ನೋ ನಿಮ್ದ ನಿನ್ ಹಚ್ರ್ಬೇಕಂದ್ರೆ ನಿನ್ ನ್ಾವ ಎರಡೂುವರಿ ಮೂರಕ್ ಬಂದವಪ್ಪಾ
ನೀಸ ನೀನೇ ಇದ್ರ ಹೆಂಗ ಮತ್ತಿದ್ರ ರಾಕ್ಬರ್ತ
ಅದ ಯಾತನಂತ ನೀನು ಬರ್ತೀನಿ ನಾಳಿಗೆಲ್ಲಾ ನಾಡ್ದು ಊರಿಗೆ ಬರ್ತೀನಿ ಸಾದ ನಾಳೆ ಬರ್ಲ ನಾಳ್ದು ಬರ್ಲ
ಹಾಗೆ ಬಾಳ
ನಾಳಿಗೆ ಬರ್ಬೇಕಂದ್ರೆ ನಾಳೆ ಬಂದ್ರ ಅದು ಕಾರ್ ಬಂತಂದ್ರೆ ದೇಸ ಬಂದ ಅದ್ರೊಳಗ ಹಾಕಿ ಕಳಸ ಕಂತ ಐತಿ ಲಗೇಜ್ ಅ ಬಾವು ಬಾಳದ
ಹ್ಮ್
ಅದಕ್ಕಂತ ಕಾಯಕತೀನಿ ಹೆಂಗ್ ಮಾಡ್ಬೇಕಕ್ಂತ
ಮಾಾಯ ಬಾಕಡೆ ಬ ನಳಿ
ನಾಳಿಗ ಬಂದ್ರ ಬ್ಯಾಗ್ ಅದವಲ್ಲಿ ಇದ್ರ ಬ್ಯಾಗ್ ಅದಾವ ಒಂದ್ ಜೊಕೊಂಡ್ ಹೋಗದ್ ಬ್ಯಾಗ್ ಐತಿ ಹ
ಕಾರ್ ಬ ಕ ಕಾರ್ ತು ನ ಭ ಬಡೆ
ಹಳೆ ಕಾರ್ ತೊಡ ಒಂ ಕಾರ್ ತಂದು ಏನು ಎಣ್ಣೆ ಎಣ್ಣೆ ಆಕ್ಷಸಪ ಕಲ್ಲ ಪಟ್ಟ
ಮೂರ್ ಕಿಲೋಮೀಟರ್ ಐತಿಲ್ಲ ಅದ ಒಂದು ಐದಾಯ ರೂಪಾಯ್ಣಪ್ಪ
ಈಗಗು ಅಂತ
ಹ್ಮ್ ಎ ಮೂರ್ದು ಸುಳ್ಳು ಹ
ಹಾ ಸಡಿ ಏನ್ ಕ್ಕ ಮಾಡ್ತೀನಿ ನೋಡ ಎಷ್ಟ್ ಇಪ್ಪತ್ತ ಇಪ್ಪತ್ ಕಿಲೋಮೀಟರ್ ಕೊಡ್ತಾನದ
ಹ್ಮ್
ಸಾವಿರಪತ್ ಬೇಕ ಮತ್ತ
ಹ್ಮ್
ಬದಲ
ಹ್ಮ್ ಆರ್ತ್ರಿ ಇಪ್ಪತ್ತು ಆಡ್ ಹಿಂಗ್ ಕೊಡ್ತವ ಹೆಚ್ಚು ಕಮ್ಮಿ ಸಾವಿರ ರೂಪಾಯಿ ಅದ್ದ
ಹ್ಮ್
ಇ ಕಡೆಗ ಇಟ್ಟರ ಕಡೆ ಇಟ್ಟತ ನ ಲಕ್ಷ ಮಾಡ ನ ಬ್ಯಾಗ್ ತಗೊಂಡ
ಹ್ಮ
ಹ ಹಬಾ
ಅದೇ ಬರ್ತೀನಿ ಅಂತ ಅನ್ನ ಯಾವನ ಬಡಗಿದ್ ಅಂದ್ರ ಹೇಳ್ತೀನಿಫೋನ್ ಹಸತನ ಅಂತ ಅನ್ನ ಅದ ಚಂದಾಗ ಇಟ್ಟು ಅದಕ್ಕೆತ್ತು ಸುಳ ಮಗ ನನ್ ಹೋಗ ಸುಲ್ಮೀನು ಇ ಕಡ ಬ್ಯಾಗ ಹಂತ ಅದು ಪ್ರೊಕಲ್ಟ್ ಈ ಒಂದು ಟಾಸ್ಕ್ ಬಂದೈತ ಅನ್ನಂದು
ಏನೋ
ಒಂದ್ ಟಾಸ್ಕಿಂಗ್ ಪೋನ್ ಎ ಪ್ರಡ್ ಅಂತ ಒಂದೈತಿ
ಇಲ್ಲ
ನ ಎಲ್ಲ ಹಾಕಿನಿ ಗ್ರೂಪ್ ಮೆಸೇಜ್ ಹಾಕಿನಿ
ಹ್ಮ್
ನಾಳಗ ಇಲ್ಲಾ ನಾದ ಬಂದಿ ಅಂದ್ರ ಹೇಳ್ಕ ಕೊಡ್ತ ನ ನಾಡಿಗೆ ಕಾಲೇಜಿದಾಗ ಕೆಲಸ ಐತ ಒಂದ್ ಸ್ವಲ್ಪ ಎಲ್ಲ ಅದೆಲ್ಲ ಮುಗಿಸಿಕೊಂಡು ಮುಂಜೆಲಾನ ಅಲ್ಲಿ ಬಿಟ್ಟ ಬಿಡ್ತೇನಿ ಅ ಕಡೆ ಅವತ್
ಹ್ಮ
ಬಿಡ್ತನಿ ನಾಳಗಲ್ಲ ಸಾಯಂಕಾಲಕ್ಕನ ಬಸ್ಸ ಗಾನ ಹಾಕ್ ಕಳಸ್ತನಿ ಬ್ಯಾಗ್ ಅದು
ಹ್ಮ್
ನೋಡಮ್ಮ ಏನ್ ಆತ
ಹ ಬಂದು ಡೋಂಬರ ಕಡೆನಾ ನಂಗಡೆ
ನಾಳೆ ಕಾಲೇಜ್ಗೆ ಹೋಗಿ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಸ್ಕೊಬೇಕಪ್ಪ ಪಿ ಯು ಸಿ ಕೊಟ್ಟ
ಮಾತ್ರ ಆರು ಹಕತಿಂದ ಬರ್ತತಿಲ
ಬಸ್ಸಗಲ್ಲ ಬೈಕ್ ಐ್ತಪಾ
ಹ್ಮ ಹ್ಮ ಹ
ಹಾ
ಹೇಗೆ ಗಿದ್ದೀನ ಹೇಳೆ
ಇಲ್ಲ
ಹ್ಮ
ಎಲ್ಲಿ
ರ ಹಳ್ಬಟ್ಟ ನು
ಎಲ್ಬಿದ್ದಿ
ಯಾಕ್ ಲೇ
ಹೇಗೆ
ಸಂಜಿನ ಗುತ ಗಾಡಿ ಬಂದ
ಹಂದು ಗೊತ್ತೇ ಬಿದ್ದ ಅಂತ ತಾಳಗೆ
ಬುದ್ಧಿ ಬುದ್ಧಿನಾ ಕುಟೆ
ಹ ಕೈ ಕಾಲ್ ಕತ್ತತ್ತ ನು
ಇಲ
ಹ್ಮ್
ಹ ಯಾಕೆತ್ತಗರ ಹೇತು ಬಲ್ಗೈ
ನನು ಸ್ಕ್ಯಾನಿಂಗ್ ಮಾಡ್ಸ್ಬೇಕಿಲ್ವಲ್ಲ
ಅದೇ ಎಲ ದಿನ ಇಲ್ಲಷ್ಟ ಅ ಮುಟ್ಟು ಬಲಿ ಕತ್ತ ಬಿಟ್ಟೇತಲಾ
ಹಂಗಲ್ಲ ನರ ಏನಾರ ಇದಾಗಿರ್ತವ ಈಗ ಒಂದ್ ಸ್ವಲ್ಪ ಹೋದ್ರು ಅಲ್ಲಿ ಸ್ಕ್ಯಾನಿಂಗ್ ಮಾಡ್ಸು ಮು ಎಚ್ಚಕಮ್ಮವು ಅಜ್ಜವು ಹ
ನೀ ಯಾವ್ರಿ ನರಗಿರಿ ನನೆ ಇನ್ನನ್ಂತಿಲ್ಲ ಅಷ್ಟೇ ಅದು
ಈ ಸದ್ದು ಏನ್ ಅನ್ಸಲ್ಲ ಈ ಸದ್ದು ಏನ್ ಅನ್ಸಲ್ಲ ಅದು ಏನು ನರ ಸ್ವಲ್ಪ ಏನಾರ ಬಾವ ಬಂದೈತು ಅಥವಾ ಹಿಂಗ ಏನಾರ ಸ್ವಲ್ಪ ಕ್ರ್ಯಾಕ್ ಟೈಪ್ ಆಗಯತು ಅನ್ನೋ ಗೊತ್ತಾತೈ ಮ ಈಗ ಏನ್ದ್ಸಲ ಈಗ ಒಂದ್ ಸ್ವಲ್ಪ ಇಂಜೆಕ್ಷನ್ ಇಂಜೆಕ್ಷನ್ ಮಾಡಸ್ಕೊಂಡ್ ಇಟ್ಟಿಟ್ಟಿ
ನಂಗ ಇರ್ನಿಪ್ಪಾ ಏನ ಏನು ಮಾಡಡತಿಂದಿಲ್ಲ
ಹಾ
ಮಲ್ ಗಾಡಿಯಾಗ ಗಾಡಿಯಾಗ ಮಲಮ್ಮ ಇಟ್ಟಿರ್ತಾರ
ಹಾ ಅದೇ ಹಚ್ಕೊಂಡ ಅನಾ
ಅದ್ನಾಕ ಒರಿಜಿನಲ್ ಮೇಲಮ್ ಅದು
ಟಿ ಇಂಜೆಕ್ಷನ್ನ ಮಾಡಸ್ಕೋತಾರ ಹೆಂಗ ರೋಡ್ ಬಿ ದಾಳ್ಳ ಪಳ ಇದಾಗಿರ್ತವ
ಹಾಳು ಹೋಗ ಹಾಳು ಹೋಗಕೊಂಡಿದ್ದು
ಮತ್ತ ಒಂದು ಟಿಟಿ ಇಂಜೆಕ್ಷನ್ ಮಾಡಸ್ಕೊಬಿಟ್ರೆ ಮುಗತಿತ್ತಲ್ ಒಮ್ಮ್ರ
ಸಲ್ಲ ಅ ಅವರು ಸ್ರಂಗ ಕ ನಾವುಡವಲ್ಲ ಸೋರೂಮ ತ ಆಯಲ್ ಚಮ ತು ನೀ
ಹಾ
ಕಾಯಲು ಇಬರು ಕುಡಿ
ಹಾ
ಬಾ ಬತ್ತತವ ಅವನೇ ಗಡಿಡವ ಹಂದಿ ಕುದಿ ಬಿತಪ್ಪ ಕಡಿ ಬಿಟ್ಟಪ್ಪ
ಗಾಡಿಿಗೆ ಏನೇನ ಆಾಗತ್ತು
ಹಾ
ಅವನಿಗ ಏನಾಗಿಲ್ಲ
ಹ
ಅವನಿಗೇನ ಆಗೈತಿ
ದಬ್ಬತ್ ಬರ್ತ ಅಷ್ಟೇ
ಹಾ ಹಾ್ ಹಾ್ ಬೈಕಿಗೆ
ಲಿಂದ ಇದತಲ್ಲ ಸರ ಇದ ಕಾತರ ಆಯ್ತು
ಹ ಸಗತ ಹ ಹ್ಮ ಹಾ ಹಾ ಇದ ಬರ್ತನ್ ಬೀರ ಬಂದಿ ಅಂದ್ರ ಆಕಿ ಕೊಟ್ಟ ಬಿಡ್ತನ ನನ್ಗ ಮೂಗಿಸುಬಡಕಂತ ಆಟಿಂಗ್ ಮಾತಾಡ ನ ಹೇಳ್ಕೊಡ್ತನಿ ಹಂಗ ಹೊಟ್ಟ
ಹ್ಮ್
ನಿ ಗ್ರೂಪ್ ನ ಹಾಕಿನ ಹೆಸರು ಅದು ಅಸೈನ್ ಮಾಡಿದ್ರ ಅಂದ್ರ ಆ ನಿನ್ ಮಾತಾಡಂಗ ನಿಮ್ ಚೇರ್ಮನ್ಂದ ಆಡ್ ಕೊಡ್ತ ಅವನ್ ಜೊತೆ ಈ ಸಲ ಮಾತಾಡು ಹಾ
ಎಷ್ಟು ಬಡ್ತೀನಗ
ನನಗ ನನ್ಗೆ ಎರಡೂವರೆ ಸಾವಿರ ಬಂದೈತಿ ತಕೊಂಡೇನ್
ಡೈರೆಕ್ಟ್ ನಿನ್ ಅಕೌಂಟ ಗೆ ಬರ್ತವು
ಹಾ ಆಕ ತಿ ಪ ಕನ
ಹ ಬರ್ತವು ಈಗ ನನ್ ಜೊತೆ ಈಗ ಮಾತಾಡಕತಿ ಅಲ್ಲ ಮಾತಾಡ ಜಮಾತ ನೆನಗವು ಬರ್ತವು ನಾ ಹೇಳ ಕೊಡ್ದನ ಅಂತ ಐದ್ ಐದ್ ಸಲ ನನ್ ಜೊತೆ ಮಾತ ಮಾತಾಡೈ ನೀ ಐ ಸಲ ನೀನ್ ಹಚ್ಬಹುದು ಐಸಲ ನಾ ಮಾತಡಿದ್ರೆ ಎಲ್ಲ ನಿನಗರ ಮ ನೀನ ಆಗಿಚಿದರ ಲಾಭ ಇಂಗೋಟ ನನ್ ಜೊತೆ ಕಂಪ್ಲೀಟ್ ಮಾಡ್ಕೊಕ್ಂತ ಏ ನಿಮ್ ಚೇರ್ಮನ್ಗ ಒಂದ ಆಕ್ಕಿ ಕೊಡ್ತಿನ ಚೆರ್ಮನನ್ ಜೊತೆ ಒಂದ ಐದ್ ಕಂಪ್ಲೀಟ್ ಮಾಡಕಂತಿ. ಇಲ್ ನಮ್ಮು ರೂಮಿನ ಹುಡಗುರು. ದಾವ್ ಅವ್ರು ಒಂದಿಸ್ ನಂಬರ್ ಕೊಡ್ತನಂತ ಬೇಕಾದಾಗ. ಕುಂತಾಗ ಸುಮ್ ಕಾಲೆ ಕುಂತಾಗ ಆರಾಮದೇವಣ್ಣ ಏನ್ ಮಾಡಲಾತಿಯೋ ಅಣಾ ಏನೋ ಅಣ ಏನ್ ನಡ್ದ ಹೆಂಗ ಅಂತ ಸುಮ್. ಮಾತಾಡಾಕನ್.
ಹ್ಹ.
ಮಾತಾಡಿ ನೋಡಮ ಅಂತ ಅಲ್ಲಿ ಬರ್ತನಿ ಬಂದ್ ಹೇಳ್ತಿನ್ ತೊ ನಿನಗ್ ಚಂದಗ ಡಿಟೇಲಾಗ್ ಮಸ್ತ್. ನಿನ್ನ್ ನೋಡಿ ಮತ್ ನಮ್ಮೂರಾಗ್ ಏ ಮಾವ್ ನಿನಗಂತಾರ ನೋಡ್ ಪಕ್ಕಾ ಹೇಳ್ತಿನಿ.
ಯಾರಿಗೂ ಹೇಳಬ್ಯಾಡೋ ಕೊಡಿ ಹಾ. ಶಿವು ಆಮ್ಯಾಲ ನಂಬ್ ಹತ ದುಡಿತಾರ್ ನೊಡ್.
ನೀ ಮಾತಾಡ್ಬೇಕ್ ಅವ ಅವೇನ್ ಅವ್ರಿಗ್ ಅಟ್ಟ ಸರಳ ದೌಡ್ ದೌಡ್ ಟಾಸ್ಕ್ ಕೊಡಲ್ ತೋ ನಾನಾಗೆ ಗ್ರೂಪನ್ಯಾಗ್ ಹಾಕ್. ಕಿ ಟಾಸ್ಕ್ ಹೊಸ ಹೊಸವ ಕೊಡ್ಸ ಅಂತಂದ್ರ ಕೊಡಸ್ತಾರ ಅವ್ರ.
ಏ ಬ್ಯಾಡಾ ಕೊಡಿ ಮತ್ತ ಹೆಂಗಿರ ಅವ್ರು ಸೌ ಸೌ ಸೌಕಾರಾದ್ರ ಹಂಗ್ ಮಾಡಿ.
ಹಂಗನಿಲ್ಲಾ ನಿಮ್ ಚೇರ್ಮನಗ ನಿನಗ. ಒಂದಿಬ್ರು ಮೂವರಿಗೆ ಮಾಡ್ಸಿ ಮೂವರಿಗೆ ಮೂವರಿಗ್ ಮಾಡ್ಸಿ. ಕೊಡ್ತೀನಿ ಅಂದ್ರ ಮೂವರ್ ನಾಕ್ ಮಂದಿಗ್ ಮಾಡ್ಸಿದಿವ ಅಂತಿಳ್ಕೊ ನೀವ್ ನೀವೇ ಮಾತಾಡಾಕ್ ಬರ್ತೈತ.
ಹ್ಹ.
ಸಲಾ ಒಬ್ಬ್ರ ಜೊತೆ ಐದ್ ಸಲಾ ಮಾತಾಡ್ಬೋದಾ.
ಹ್ಮ.
ಅದಕ್ಕ.
ಹ್ಮ್ ಹ್ಮ್.
ಆ ಐದ್ ಸಲಾ ನನ್ ಜೊತಿ ಕಂಪ್ಲೀಟ್ ಮಾಡ್ಕೊಳಂತೆ ಐದ್ ಸಲಾ ಚೇರ್ಮನನ್ ಜೊತಿ. ಹತ್ತಾತದಾ ಆಮೇಲೆ ಕಿರಣ್ಯಾನಾಲಿ ನಿನಗ ಯಾವ ಹುಡುಗರಂತಿ ಅವ್ರಗೊನ್. ದಾಕಿ ಕೊಡ್ತನಂತ ಅವ್ರ ಜೊತಿ ಐದ್ ಹಿಂಗೆ ಒಟ್ಟ.
ಆವ ಆರವಡಿದ್ರೆ. ಏ ಖರಿ ಆರ್ ಬರೇ ಆಡಿದ್ರ್ಯಾ ಬ್ಯಾಟಿಂಗ್. ಏ ಲೆ ಯೇಮುನಿ ಆರ್ ಬರೇ ಆಡಿ ಸೋತ್ಯಾ ಲೇ ತು ನಿನ್ನೌನ್. ಹಲೋ ಹೆಚ್ಚಿಗ್ ಪಿಲ್ಡಿಂಗ್ ಮಾಡಾಕ್ ಬರಾಂಗಿಲ್. ಈ ಗೋಡೆ ಗೋಡೆೋಡೆ ಹಾ ಹಲೋ.
ಹಾ.
ಆರವರೆ ಆಡ್ಯಾರ್ ಹತ್ತೊಂಬತ್ ರನ್ ಹೊಡ್ಯಲ್ ಆಗವಲ್. ಹ್ ಶಾಲ್ಯಾಗಪ್ಪಿ ಈದ್ ಶಾಲ್ಯಾಗಿದ.
ಯಾರ್ಯಾರ ಆಡಾಕತ್ತಿರಿ.
ನಾನು ನಮ್ ಪರ್ಸೂಣಾ ಯೆಮ್ನು ನಾನ್ ನಮ್ ಪರ್ಸೂಣಾ ಯೇಮ್ನು ರಿ ತವಾ ಕೃಷ್ಣ ತವಾಕರಿ. ಆ ಬಂಡೆ ಗುರಕ್ಯಾ ಪರ್ಶ್ಯಾ ಹಿಂಗೆ ಆಡಾಕತ್ತಿವಿ.
ಈ ಸದ್ದ ಹೊಳ್ಳಿ ಆಡಾಕ ಕೊಬಕನ್ ಅಂದ್ರ ನೀನ.
ಹಾ ಇಲ್ ಸದ್ದ ಪೀಲ್ಡ ಪೀಲ್ಡಿಂಗ್ ನಿಂತ್ನಿನೀಗ್ ಹೋಳ್ಳಿ ತಿರಗಿ.
ಫಿಲ್ಡಿಂಗ್ ನಿಂತ್ಯಾ ಅಂದ್ರ ಇನ್ನ ಒಂದಾದ್. ದ್ನೈದ್ ಇಪ್ಪತ್ತ ಸೆಕಂಡ್ ತಡಿ ಆಯ್ತೋ ಕಟ್ ಮಾಡ್ತನಂತ್ ತೋ ಹೊಳ್ಳಿ ನೀನಗ ಬ್ಯಾಟಿಂಗ್ ಬಂದಗಳನೆ ಐತಲ್ ಮೆಸೆಜ್ ಹಾಕ್ ನಾ ವಾಟ್ಸಆಪ್ ದಾಗ್. ದಾಗ ಅವಾಗ ಒಳ್ಳಿ ಹಚ್ತಿನಂತ್.
ಹಾ.
ಈಗ ಫೀಲ್ಡಿಂಗ್ ಮಾಡಿಂದ್ ಮತ್ ಒಳ್ಳಿ ಹಿಂದಾಗಡ್ಸೆ.
ಮತ್ತ ಹೇಳ್ಬೇಕಪ್ಪಾ ನೀನೇ. ಫಿಲ್ಡಿಂಗ್ ಮುಗದಿಂದ್ ಮೆಸೆಜ್ ಹಾಕ್ತಿಯಾ.
ಹ ಯಾಡ್ ಸೇಕೆಂಡ ಆ. ಹು ಹಾಕ್ತನ್ ತೋ ಸುಮ ಮುಗಿತಿಲ್ಲ. ಹಾ.
ಸಾ.